ಹಾ ಮೇಡಮ ರೀ
ಏನ್ ಮಾಡ್ತಿದ್ರ
ಏನಿಲ್ಲ ಮೇಡಮ್ರಿ ರಿ ಇಲ್ಲಿ ಅಂದ್ರೆ ಇಲ್ಲಿ ಹರಿಜನ ವಾರ್ಡ್ ಅಲ್ಲಿ ಒಂದು್ ಮ್ಯಾರೇಜ್ ಐತಿ ಐತ್ರಿ ಮೇಡಮ ರೀ ಜೋರಾಗಿ ಮೈಕ್ ಹಚ್ಚಿದಾರ ಅದ್ ಸಾಂಗ್ ಕೇಳ್ಕೊಂತ ಕುಂತಿದೀನ್ ಮೇಡಮ್ರೀ
ಹಾ ನಿ ಮ್ಯಾರೇಜಿಗೆ ಡಿಜಿ ಸೌಂಡ್ ಇದ್ ಮಾಡಿರೋದಾ
ಹಾ ಡಿಜೆ ಅಂದ್ರೆ ಒಂದ್ ಏನಿಲ್ಲಪ್ಪಾ ಅಂತಂದ್ರುನು ಒಂದ್ ಐದಾರು ಕಿಲೋಮೀಟರ್ ದೂರನೇ ಇರುತ್ತೆ ರಿ ಮೇಡಮ್ ರೀ ಬಟ್ ಸೌಂಡ್ ಮಾತ್ರ ಇಲ್ ಕೇಳತ್ ಮೇಡಮ್ ರೀ ಅಷ್ಟು ದೂರ ಕೇಳತ್ರಿ ಮೇಡಮ್ ಹಾ ಅಷ್ಟು ಜೋರ್ ಸೌಂಡ್ರಿ ಅವ್ರು ಯಾವ್ ಸಾಂಗ್ ಹಸ್ತಾರ ಅವೆಲ್ಲಾ ನಮಗ್ ಬರ್ತ ಇತಾವಲ್ರಿ ಕನ್ನಡ ಹಿಂದಿ ಯಾವ ಲಂಬಾಣಿ ಎಲ್ಲಾ ಭಾಷೆ ನಮಗ್ ಬರ್ತೈತ್ಲ್ರರಿ ಇವಾಗೆಲ್ಲಾನು ಕೇಸ್ಕೋ ಅಂತ ಕುಂದ್ರ ಅದ್ರಿ
ಹಾ ಟೈಮ್ ಪಾಸ್ ಆಗತ್ತೆ ಹ್ಮ್ ಬೆಳಿಗ್ಗೆ ಟೈಮ್ ನ ಹೋಗಕೆ ಸಂಜೆ ರಾತ್ರಿ ಟೈಮ್ ಹಿಂಗೆ ಇರುತ್ತಾ ಅಥವಾ ಸಂಜೆ ಬಂದ್ ಮಾಡಿಬಿಡ್ತಾರ
ಹ ಇಲ್ಲ ಮೇಡಮ್ ಇವಾಗ ಮದೆ ಊಟ ಟೈಮ್ ಅಲ್ಲಿ ಬಂದ್ ಮಾಡ್ತಾರೀ
ಹಾ
ಮತ್ತೆ ಆಮೇಲೆ ಈವ್ನಿಂಗ್ನು ಬಂದ್ ಮಾಡ್ತವಿ ಏ್ ಇವ್ನಂಗ್ ಹನ್ನೊಂದರ ತನ ಚಾಲು ಮಾಡ್ತಾರೀ
ಹಾ ಇದಿರ್ತಲ್ಲ ದ ಗಂಡ ಹೆಣ್ಣನ ಇದಿದ್ ಮಾಡ್ತಾರಲ್ಲಾ
ಹಾ ಬಟ್ ಆದ್ರೆ ಇನ್ನೊಂದು ಮೇಡಮ್ ಅವ್ರ ಎಷ್ಟೇ ಜೋರ್ ಹಚ್ಚಿದ್ರುನು ಏನು ಅನಲ್ಲ ರೀ ಮೇಡ್ ರೀ
ಹಾ
ಹಾ ಅಂದ್ರೆ
ಅಂದ್ರೆ ಯ ಅಂದ್ರೆ ಅವರು ಎಷ್ಟೇ ಜೋರ್ ಹಚ್ಚಿದ್ರರುಪಾ ಅಂತಂದ್ರರುನು ಪೊಲೀಸರು ಏನು ಮಾಡಲ್ಲಾರೀ ಅವ್ರಿಗೆ
ಹ್ಮ್ ನಾವು ಏನು ಮಾಡಕ್ಕ ಆಗಲ್ಲ ಬಿಡ್ರಿ
ಹಾ ನಾವೆಲ್ಲಿ ಇನ್ನೊ ಸಣ್ಣೂರು
ಹಾ ಅವ್ರ ಏನು ಮಾಡಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕಬೇಕು ಒಂದೊಂದ್ ದಿವ್ಸ ಅಲ್ವಾ ಅಡ್ಜಸ್ಟ್ ಮಾಡೋದು ಅಂತ ಮಾಡ್ಕೇಳೋದು ಈಗ ನಮ್ಮ ಹೂ ಊಟಕ್ಕೆ ಇವತ್ತು ನುಗ್ಗೆಕಾಯಿ ಸಾಂಬಾರು ಅನ್ನ ಇದ್ರಲ್ಲಂತ ರೊಟ್ಟಿ ಚಪ್ಪ ಪತಿ ನಮಿಗಂತೂ ಗ್ಯಾಸ್ ಮನೆ ನಿನ್ಕೊಂಡು ಬೇಸಕ್ ಆಗಲ್ಲಾ
ಹಾ
ಅಷ್ಟು ಕುದೀತೈತೆ
ಹಾ
ಹ್ಮ್ ಹಂಗಾಗಿ ರೈಸ್ ಸಾಂಬಾರ ಅಲ್ಲೇನೆ ಆದಷ್ಟು ಮುಕ್ಕಾಲ್ ಪರ್ಸೆಂಟ್ ರೈಸ್ ಸಾಂಬಾರಲ್ಲೇ ಮುಗ ಅಥವಾ ಪಲಾವ್ ಚಿ ಚಿತ್ರನ್ನ, ಪುಳಿಯೋಗರೆೆ, ರೈಸ್ ಬಾತ್, ಈತರ ಐಟಮ್ಸ್ ಜಾಸ್ತಿ ಜಾಸ್ತಿ ಟೈಮು ಒಲೆ ಮುಂದೆ ನಿಂಕೊಂಡ್ ಮಾಡೊದ ಅಡಿಗೆಗಳೆಲ್ಲಾ ಇವಾಗ ಬೇಸಿಗೆ ಸ್ಟಾರ್ಟ್ ಆದಂಗನಿಂದ ಕಟ್ ಮಾಡ್ಬಿಟ್ಟಿದಿವಿ
ನೋಡ್ರಿ ಮೇಡಮ್ ರಿ
ಆಗಲ್ಲಮ್ಮಬ್ಬೇ ಒಲೆ ಮುಂದೆ ನಿನ್ಕೊಂಡು ಅಡಗೆ ಮಾಡ್ಬೇಕು ಅಂತಂದ್ರೇ ಎಷ್ಟೊತ್ತಿಗೆ ಅಡಿಗೆ ಮನೆ ಬಿಟ್ಟು ಹೊರಗಡೆ ಬರ್ತಿವಿ ಅಂತ ಅನಿಶ್ಬಿಡುತ್ತೆ
ಹೌದ್ರಿ ಮೇಡಮ್ರೀ
ಅಡಿಗೆ ಮನೆಗ್ ಹೊಯ್ತೊ ಅಡಿಗೆ ಮಾಡ್ ಹೋಗಿ ಹೊರಗಡೆ ಬರೋಸ್ಟ್ ಒಳಗಡೆ ಹೆಂಗೆ ಅಂದ್ರೆ ಫುಲ್ಲು ನೀರ್ ಇಳಿತಾ ಇರ್ತವೆ
ಹೌದ್ರಿ ಮೇಡಮ್ ರೀ
ಅಷ್ಟು ಮ್ ಇದಾಗ್ತಾ ಇದೆ ದಗೆ ಬಿಸಿ ಬಿಸಿ ಇದಾಗ್ತಾ ಇರ್ತವ
ನಿಜ ರೀ ಮೇಡಮ್ರಿ ಇನ್ನೊ ಒಂದ್ ಏನಂದೇ ರೀ ಮೇಡಮ್ರಿ ನಾನ್ ಬೆಳಿಗ್ಗೆ ಒಂಬತ್ತನಷ್ಟಿಗೆನ ಎಲ್ಲಾನು ಮಾಡಿ ಇಟ್ಬಿಡ್ತಿನ್ರಿ ಅ ಅಡಿಗಿ ಎಲ್ಲಾ ಅಡಿಗಿ ಮಾಡಿ ಮನೆವಾ ಅ ಏನೇನು ಕೆಲಸ ಏನೇನು ಬೇಕು ಏನ್ ಬೇಡ ಎಲ್ಲಾ ಪಟ ಪಟ ಮಾಡಿ ವರಗ್ ಕುಂತ್ ಬಿಡ್ತೀನ್ರಿ ಒಂಬತ್ತರಿಂದ ವರಗೆ ಬಾಂಡೆ ಬಟ್ಟೆ ಎಲ್ಲ ಹೊರ ಹೊರಗಿನ್ ಕಾರ್ಯಕ್ರಮಗಳು ಅಂದ್ರೆ ಒಳಗಿನ್ ಕಾರ್ಯಕ್ರಮಗಳು ಎಲ್ಲಾ ಜಾಸ್ತಿ ಬಿಸಿಲ್ ಕಂ ಜ ಬರಷ್ಟಿಗೆನೆ ಎಲ್ಲಾ ಕಂಪ್ಲೀಟ್ ಮಾಡಿ ಮುಗಿಸ್ಕೊಂಡ್ ಬಿಡ್ತೀನ್ರಿ ಮತ್ ಏನ್ ಮಾಡ್ಬೇಕ್ರಿ ಮೇಡಮ್ ಜಾಸ್ತಿ ಬಿಸ್ಲ ಐತ್ರಿ ಆಗದು ಇಲ್ಲಾ ಅಡಿಗೆ ಮಾಡಿದ್ರೆ ಮತ್ತೆಲ್ಲಿ ಆ ಬ್ಯಾಸಿದಾಗ ಮತ್ತೆಲ್ಲಿ ಗ್ಯಾಸ್ ಬ್ಲಾಸ್ಟ್ ಆಗುತ್ತೆನ್ನೊದು ಅದು ಒಂದ್ರೀ ಟೆನ್ಷನ್ ನಿಜ ರೀ ಮೇಡಮ್ ಎಲ್ಲಿ ಗ್ಯಾಸ್ ಬ್ಲಾಸ್ಟ್ ಆಗತಂತ್ ಹೇಳಿ ಪಟ ಪಟ ಮಾಡ್ಬಿಡ್ತೀನರಿ ನಾನು ಹಾ
ಅದ್ನೇ ಕರೆಂಟಿಂಗ್ ಸ್ಟೌವ್ ಇದ್ರಲ್ ಮಾಡ್ತಿದ್ರಿ ಅಲ್ವಾ ಅಡ್ಗೇನ
ಇಲ್ಲ ರೀ ಮೇಡಮ್ ಅದು ಇವಾಗ ಇವಾಗ ಫ್ರಿಜ್ ತಗೊಂಡಿದ್ದೀವಲ್ರರಿ ಮೇಡಮ್ ರೀ ಅದು ಕರೆಂಟ್ ಇನದು ಹೀಟರ್ ತಗ್ದ ಬಿಟ್ಟೀವ್ರಿ
ಹಾ
ಪ್ಲೇಸ್ ಆಗ್ತಾ ಇಲ್ಲಾನೂ ಕಾರಣಕ್ಕಾ ಹಾ ಅದುಾಗ ಫ್ರಿಜ್ ಅಂದ ತಗೊಂಡ್ ಬಿಟ್ವಲ್ರಿ ಮೇಡಮ್ ಅದ್ರಾಗ ಎಲ್ಲಾ ಸಾಮಾನುಗಳು ತರಕಾರಿಗಳು ಇವಾಗ ಗಿಡ ತಿನೇ ಬೇಕಂತ ಅಂದ್ರಲ್ರರಿ ಹಂಗಾಗಿ ಅದು ಒಂದು ತಗೊಂಡ್ಬಿಟ್ಟೇರಿೀ ಎಲ್ಲಿ ಚಂದನ ಬೇರೆಯವ್ರ ಮನೆಗ ಇಡೋದು.
ಹಾ
ಹ್ಮ ಅದಕ್ಕೋಸ್ಕರ ಹೀಟರ್ ತಗದ್ ಬಿಟ್ಟಿನ್ರೀ ಇದು ಒಂದ್ ಗ್ಯಾಸು ಅ ಬ್ಯಾಸ್ಗೆಗೆ ಎಲ್ಲಿ ಬ್ಲಾಸ್ಟ್ ಆಗುತಂತ್ಹೇಳಿ ಪಟ ಪಟ ಅಡಗೆ ಮಾಡನ ಪಟಕ್ಕನೆ ಬಂದ್ ಮಾಡಿ ಹೊರಗ್ ಬಂದ್ ಕುಂತ್ ಬಿಡ್ತಿನ್ ರೀ
ಹಾ
ಈಗ ನೋಡಿರಿಲ್ರರಿ ಮೇಡಮ್ರೀ ಇವಾಗ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಅವೇ ಬರ್ತೇ ಇದ್ದಾವ ಬ್ಯಾಸ್ಕಿದಲ್ಲಿ ಮ್ ಗ್ಯಾಸ್ ಬ್ಲಾಸ್ಟ್ ಆಯ್ತು ಫ್ರಿಡ್ಜ್ ಬ್ಲಾಸ್ಟ್ ಆಯ್ ಒಂದ್ ಹೇಳ್ಬಿಟ್ಟು ಅದಕ ರಾ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ಹನ್ನೊಂದ್ ಅನಷ್ಟಿಗಿನ ಗ್ಯಾಸು ಆಫು ಫ್ರಿಜ್ನು ಆಫ್ ರಿ
ಫ್ರಿಡ್ಜ್ ಬಂದ್ ಮಾಡ್ತೀಯಾ?
ಹು ರಿ ಮೇಡಂ ರಿ
ಫ್ರಿಜ್ ಯಾಕ ಬಂದ ಮಾಡ್ತೀಿಯಮ್ಮ ಫ್ರಿಡ್ಜ್ ಬಂದ್ಬೇಡ ಅದು ಸಿಂಗಲ್ ಡೋರ ಡಬಲ್ ಡೋರ ಫ್ರಿಜ್.
ಸಿಂಗಲ್ ಸಿಂಗಲ್ ಮ್ಯಾಮ್.
ಸಿಂಗಲ್ ಡೋರ್ ಫ್ರಿಡ್ಜ್ನಏನ್ ಬಂದ್ ಮಾಡ್ಬೇಡ ಫ್ರಿಡ್ಜ ಹಿಂದೆ ಸ್ವಲ್ಪ ಗಾಳಿ ಆ ಅಂದಗ್ಗೆ ಅಕ್ಲಸ್ಟ್ ಒಂದ್ ಅರ್ಧ ಅಡಿ ಅಷ್ಟು ಗ್ಯಾಪ್ ಕೊಡು.
ಇಲ್ಲ ಮೇಡಮ್ ಕೊಟ್ಟಿದ್ದೀನ್ರಿ ಮೇಡಮ ರೀ ಎ ಸುಮ್ನೆ ನಮ ಟೈಮ್ ಹೇಳಕ್ ಬರಲ್ಲ ಅಂತ ಹೇಳೇಳ್ಬಿಟ್ಟು ಬಂದ್ ಮಾಡ್ಬಿಡ್ತನ್ರಿ
ಇಲ್ಲ ಇಲ್ಲ ಫ್ರಿಡ್ಜ್ಲ್ ಇದಕ್ಕೆ ಏನಿದಾಗಲ್ಲ ಅಟ್ಲೀಸ್ ಹಿಂದೆ
ಮೇಡಮ್ ಶೆಡು ಹೀಟ್ ಆಗುತ್ತಲ್ರರಿ ಮೇಡಮ್ ಜಾಸ್ತಿ ಬಿಸಿಲ್ ಅಬ್ಸರ್ವ್ ಆಗುತ್ತಲ್ರಿ ಮೇಡಮ್ ಶೆಡ್ ಹಾ ಮನ ಇದ್ದ ಇದ್ರೆ ಏನೋ ಒಂದ್ ಬಿಲ್ಡಿಂಗ್ ಅದು ಕಲ್ಲಿಂದ ಇದ್ರೆ ಏನೋ ಒಂದ ಇಡ್ಬೋದ್ರಿ. ನಮ್ಮೂ ಶೆಡ್ ಆಗುತ್ತಲ್ಲಾ ಬಾಳ ಹೀಟ್ ರಿ ಮೇಡಮ್ರೀ ಅದಕ್ಕೆ ಸುಮ್ನೆ ಬ್ಯಾಡ್ ಅದು ಹೀಟಿಂಗ್ ಮತ್ತ ಅದು ಮತ್ತೆಲ್ಲಿ ಇದಾಗತ್ತ ಅಂತ ಹೇಳಿ ಹನ್ನೊಂದುವರೆ ತನ ಇ ಹುನ್ರಿ ಲಾಸ್ಟ್ ಹನ್ನೊಂದುವರಿ ಹನ್ನೊಂದು ಆಯ್ತ್ ಬಂದ್ ಮಾಡ್ಬಿಡ್ತೀನ್ ರೀ ಸಾಯಂಕಾಲ ನಾಲ್ಕಕ್ ಗಂಟೆ ಚಾಲು ಮಾಡಿಬಿಡ್ತೇನ ರೀ.
ಹಂಗೆ ಅದಕ್ಕ ರೆಸ್ಟ್ ಬೀಿಸಲಲ್ಲಿ. ಫ್ರಿಜ್ ಗು ಬಿಸಲ್ಲಿ ರೆಷ್ಟ ಕೊಡು. ಹ್ಮ್ ಮತ್ತೆ ಕುಡಿಯಕ್ಕೆ ನೀರು ಎಲ್ಲಾ ಏನಾದ್ರು ಕೋಲ್ಡ್ ಇದು ಬೇಕು ಅಂತಂದ್ರೆ ಹೆಂಗ ಮಾಡ್ಕಿದೀಯಾ.
ಮೇಡಮ ಹನ್ನೊಂದ್ ಗಂಟೆ ತನ ನಾನ್ ಇಟ್ಬಿಡ್ತೀನ್ ರೀ ಮೇಡಮ್ ರೀ ಇಟ್ಟು ಎಲ್ಲಾನ ಜಾಸ್ತಿ ಕೋಲ್ಡ್ ಆಗಿರತ್ರಿ. ವಟ ಫ್ರಿಜ್ ಓಪನ್ ಮಾಡಲ್ರಿ ನಾನು ನನ್ಗೆ ಎಷ್ಟ ಪಟಕನ ಬಾಟಲ್ ತಗೊಂಡ್ ಬಿಡ್ತೀನಿ ಹಂಗ ಮುಚ್ಬ ಬಿಿಡ್ತನ್ರಿ ಇರತ್ರಿ ಮೇಡಮ್ ಇವಾಗ ಹೊಸ ಹೊಸದ ಫ್ರಿಜ್ ಅಲ್ರರಿ ಮೇಡಮ್ ಸ್ವಲ್ ಜಾಸ್ತಿ ಸ್ವಂತ ತಾಸ ಇಟ್ರು ಜಲ್ದಿ ಐಸ್ ಆಗ್ಬಿಡ್ತೇತ್ರಿ.
ಅದು ವಂಗೆ
ಹ ಅಂದ್ರೆ ಸ್ವಲ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಜತಿ ಜಾಸ್ತಿ ಸ್ಪೀಡ್ ಇಡ್ತನ್ರೀ ಸ್ವಲ್ಪ ಜಾಸ್ತಿ ಇದಾಗ್ಲಿ ಅಂತ ಮತ್ತ ಏನ್ ಮಾಡ್ಬೇಕೇ್ರಿ ಮೇಡಮ್ರೀ. ಅಷ್ಟೇ ರೊಕ್ಕ ಕೊಟ್ಟ ತಗೊಂಡಿನಲ್ರರಿ.
ಹೌದ....
ಹ್ಮ್ ಮೇಡಮ್ ಹದಿನಾಲ್ಕ ವರಿ ರರಿ ಮಮ್ಮಿ ಕೊಡ್ಸಿದ್ರಿ.
ಹೌದಾ ಯಾವ್ದ.
ಎಲ್ ಜಿ ಕಂಪನಿ ರೀ ಸ್ಯಾಮ್ಸಂಗ್ ಹ್ಮ್ ಅದೇ ರೀ ಮ ಅಷ್ಟು ದೊಡ್ಡ ಅಮೌಂಟನ್ ತಗೊಂಡಿವಿ ಉಳಸ್ಕೊಬೇಕಲ್ರರಿ
ಹ್ಮ್ ಉಳಸ್ಕೋಬೇಕು ಬಂದ್ ಮಾಡ್ಲಿಲ್ಲ ಅಂದ್ರೆ ಏನ ಆಗಲ್ಲ ಅದಕ್ಕ ಏನ್ ಇದ ಇಲ್ಲ ಬಟ್ ತಿಂದೆ ಅಟ್ಲಿ ಒಂದು ಹಫ್ ಅರ್ಧ ಅಡಿಯಷ್ಟು ಗ್ಯಾಪ್ ಇತ್ತು ಅಂತ ಅಂದ್ರೆ ಅದೇನಿಲ್ಲ ಈಟ್ ಪ್ರೆಸರ್ ಇದಾಯ್ತು ಅಂದ್ರುನು ಅಲ್ಲಿ ಕೋಲ್ಡ್ ಇದಕ್ ಇದಾಗುತ್ತೆ ಆ ಕೋಡ್ ಸರ್ ಇವನ್ ತಗೊಳದೇನೆ ಕೋಲ್ಡ್ ಇದಕ್ ಬೇಕು ಅಂತ ಅಂದ್ಬಿಟ್ಟು ನಿನ್ ಕೋಲ್ಡ್ ಇದ್ ಬೇಡ ಹಿಟ್ ಆಗ್ತವೆ ಅಂತ ಬಂದ್ ಮಾಡಿದ್ರೆ
ಏ........ ಮೇಡಮ್ ರೀ ನಾನು ತಗೊಂಡನ್ ರೀ ತಗೊಂಡ್ ಮರ್ದಿನ ಇನ್ ಇನ್ಸ್ಟಾಗ್ರಾಮ್ ಅಲ್ಲಿ ಗ್ಯಾಸ್ ಮೊನೆ ಮನೆ ತಗೊಂಡಿದ್ರರಂಗ ಇದು ಪ್ರಿಜ ಬ್ಲಾಸ್ಟ ಆಗ್ಬಿಡ್ತ ಅಂದ್ಬಟ್ರುರಿ ಕಿರಿಕಿರಿ ಬೆಡಂತ್ರ ಬಂದ್ ಮಾಡ್ಬಿಟ್ಟೀನ್ರಿ
ಹ ಅಲ್ಲ ಈಗ ನಿಮ್ದಂಗರೆ ಅಲ್ಲಿ ಇರೋದೆ ಅಷ್ಟು ಪುಟ ಇದು ಇದ್ ಮಾಡ್ಕೊಂಡಿದ್ರಲ್ವ ಮನೆ ಇದ್ರಲ್ಲಿ ಒಂದ್ ಸೈಡ್ಗೆ ಈಗ ಸಿಲಿಂಡರ್ ಇದೆ ನಾವ್ ನೋಡಿರ ಮ ಮಟ್ಟಗನೆ ಒಂದ್ ಸೈಡ್ ಈಗಿನ ಈ ಕಡೆ ಮಂ ಚಾ ಇದನ್ ಇದ್ ಮಾಡಿದೀಯಾ ಅ ಕಾಟು ಇನ್ನೇನು ಆಕಡೆ ಡಿ ಮೂಲೆಗ್ ಇದ್ ಮಾಡಿರಬದು ಅಸ
ಇಲ್ಲ ಇಲ್ಲ ರೀ ಇಲ್ಲ ಇಲ್ಲ ಅದು ಗ್ಯಾಸ್ ಬಗ್ಲಗನೇ ಇಟ್ಟಿದೀನ್ರಿ ಫ್ರಿಜ್ ಅದು ಹೀಟರ್ ಇ ಮೇಡಮ್ ರಿ ಅದು ಹೀಟರ್ ತಗದು ಆ ಹೀಟರ್ ಜಗಕ ಅದನ್ ಇಟ್ಟಿದೀನ್ರೀ...
ಹೌದಾ......
ಹಾ ಅದು ಹೀಟರ್ ಜಾಗಕ್ಕೆ ಅದು ಇಟ್ಟಿದ್ದೀನಿ ಆ ಬ.. ಹ್ಮ ಇವಾಗ ಪ್ಲೇಸ್ ಎಲ್ಲಾ ಚೆನ್ನಾಗಿದ್ರ ಬಟ್ ಮಂಚ ಒಂದ ಇಲ್ಲ ರೀ ಯ ಯಾಕಂದ್ರೆ ಮಲ್ಕೊಳಕ್ ಜಾಗ ಇಲ್ಲ ಕುಂದ್ರಕ ಜಾಗ ಇಲ್ಲ ಅಂತೇಳಿ ಪಲಂಗ ಒಂದ ಇಲ್ಲರಿ
ತಗದಯಾ....... ಹ್ಮ್ ಇರ್ಲಿ ಇರ್ಲಿ ತಗೋಳ್ರಿ ನಿಧಾನಕ್ ಮಾಡ್ಕೇಳಿರಂತೆ ಒಂದೊಂದ......
ಒಂದೊಂದ್ ಸ್ಟೆಪ್ ಹಂಗೆ ಮುಂದೊಂದು ನುಗ್ಗತಿರೋದಷ್ಟೇ..
ಅಷ್ಟೇ ನುಗ್ತಾ ಇರ್ಬೇಕು ನಿಂತಿರ್ತ ನಿಂತಕೊಂಡ್ರ ಆಗಲ್ಲ... ನೆಕ್ಸ್ಟ್ ಇದ್ರೊಳಗಡೆ ಮುಂದಕ್ಕೆ ಇನ್ನೊಂದು... ಎರಡು ಮೂರು ಇದನ್ ಅಂತು ಅಂತ ಅಂದ್ರೆ ಇನ್ನೊಂದ ಶೆಡ್ ಮಾಡ್ಕಬಹುದು ಮುಂದಕ್ ಹಂಗೆನೆ......
ಹಾರಿ ಮೇಡಮ್ ರಿ...
ಹ್ಮ ನೆಕ್ಸ್ಟ್ ಬೇಸ್ಗೆ ಅಷ್ಟೊಳಗ ಅದ್ ಮಾಡಿಕೇಳ್ಳಿರಿ...
ಹಾ ಅದೇ ಮಾಡ್ತೀನ ಅಂತ ಹೇಳಿದಾರೀ...... ಹಾ ಅದೇ ಮಾಡ್ಬೇಕಂತೇನೆ ಪ್ಲಾನ್ ರೀ ಮೇಡಮರಿ ಬಟ್ ಬೆಟರ್ ಲಕ್ ರೀ ಮೇಡಮ್ರರಿ.
ಬ ಹಾ ಹ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂದಂಗೆ ಬೆಟರ್ ಲೈಕ್ ನೆಕ್ಸ್ಟ್. ಗುಡ್ ಟೈಮ್ಗುರನು ಅಂತ ಕಾಯೋಕ
ಅಷ್ಟೇ ಅಷ್ಟೇ ನೋಡ್ರಿ ಮೇಡಮ್ ರಿ.....
ಒಳ್ಳೆ ಹ್ಮ್ ಒಳ್ಳೆ ಟೈಮ್ ಬರೋವರ್ಗೂ ಕಾಯಾತಾ ಇರ್ಬೇಕು. ಬಟ್ಟ ಸುಮ್ನೆ ಕಾಯ್ತಾ ಕುತ್ಕೊಂಡ್ರು ಆಗಲ್ಲ.
ಹಾ ಮಳೆ ಬರ್ತಾ ತ್ರಿ ಮೇಡಮ್ರೀ.
ಮಳೆನಾ........
ಜಸ್ಟ್ ಇವಾಗ ಮಳೆ ಬರಕತೈತ್ರಿ ಮೇಡಮ ರೀ ನಮ್ಮ್ ಊರಲ್ಲಿ.
ಅಯ್ಯೋ ಮಳೆ ಹೋಯ್ತು ಇಲ್ಲಿ ಧಗ್ಗೆ ಧಗ್ಗೆ ಎಂತ ಸುಟ್ಟು ಹೋಗ್ತೈತೆ ಬಿಸ್ಲು.
ಮೇಡಮ್ ಮಳಿ ಬರತ್ತೈಐತ್ರಿ ನಮ್ಮೂರಗ್ರರಿ ಇವತ್ತು. ಎಷ್ಟು ದಿನ ಆದ್ಮೇಲೆ ಬರಕತೈತಿ. ಆಗ್ತಾಯಿತ್ರಿ ಮೇಡಮ್ ರೀ ನಮ್ಮ್ಊರಗ್ರರಿ ಮಳಿ.
ಆಯ್ತು ನಿಮ್ಮೂರಲ್ಲೇ ಇಡ್ಕ ಒಂದ ಎರಡ್ ದಿವ್ಸ ನಮ್ಮೂರ್ ಗೆ ಕಳಸ್ಬೇಡ. ನಮ್ಮ ಭತ್ತ ಕೊಟ್ಟಾಗವರ್ಗು ನಮ್ದು ಭತ್ತ ಕೊಟ್ಟಾಗವರ್ಗೂ ಬೇಡವ ನಮ್ಮ ಭತ್ತ. ಕೊಟ್ಟಾದ್ಮೇಲೆ ಬರ್ಲಿ.
ಹೌದ್ರಿ ಪಾಪ ಇಲ್ಲಿನ ನಮ ನಮ್ದೇ ನಮ್ದೇ ಇನ್ನ ತಗ್ದಿಲ್ರರಿ ಮೇಡಮ್ ಭತ್ತ.
ನಮ ಕವಳಿ ರಾಶಿ ಆಗಿದೆ ಕವಳಿ ರಾಶಿ. ಗ ಆಗ್ಲೇ ಆಲ್ಮೋಸ್ಟ್ ಆಯ್ತು ಇವತ್ತಿಗೆ ಇವತ್ತೀಗಾಗ್ಲೇ ಹದ್್ಮೂರ್ ದಿವಸ ಆಯ್ತು ನೋಡು ಕೌಳಿ ರಾಶಿಯಾಗಿ
ಹ ಇಲ್ಲ ಅದನ್ನು ರಾಶಿ ಆಗಿಲ್ಲ ರನ್ ನಮ್ಗೆ
ಹ್ಮ ಇಲ್ಲ ನಮ್ದು ರಾಶಿ ಆಯ್ತು ಯ ಸುಮ್ನೆಿರಮ್ಮ ರಾಶಿ ರಾಶಿ ಆಗೋರ್ಗೂ ಒಂಥರ ಸಮಸ್ಯೆ ಆದ್ಮೇಲೆ ರಾಶಿ ಆದ್ಮೇಲೆ ಒಂಂತರ ಸಮಸ್ಯೆ ರಾಶಿಯ ಆಗವರೆಗೂ ಎಲ್ಲಿ ಮಳೆ ಬರುತ್ತೋ ಅನಿ ಕ ಹ ಎಲ್ಲಿ-
ಮೇಡಮ್ ಏನಾದ್ರು ಒಂದ್ ಬಂದಲ್ಲ ಒಂದ್ ಇರದೆೇ ಮೇಡಮ್ರೀ ಮನುಷ್ಯ ಹುಟ್ಟುತ್ಲಾನನೆ-
ಏನ ಮಾಡಕ್ಕ ಆಗಲ್ಲ ಈರ್- ಈಗ ರಾಶಿ ಆಯ್ತು ರಾಶಿ ಆದಂದ್ಮೇಲೆ ಅದು. ಕೇಳೋ್ರ ಫಸ್ಟ್ ನಾವು ರಾಶಿ ಆದತ್ತಕ್ಷಣನೇ ಹಸಿದ್ ಕೌಡಿ ಕೊಡ್ತಿೀವಿ ಅಂದ್ರೆ ಹಸಿದು ತುಂಬೆಲ್ಲ ಒಣಗಿ ಒಣಗಿಸ್ ಕೊಡ್ರಿ ಅಂದ್ರು. ಆಯ್ತು ಅಂತ ಒಣಗ್ಸಿದ್ವಿ ಒಣಗಸಿದಾದ್ಮೇಲೆಗ್ ಒಣಗಿರದ್ ಬೇಡ ಹಸಿ ಕೋಳ. ತುಂಬತಿದೀವಿ ಹಸಿ ಕೊಡಿ ಇದ್ರೆ ಕೊಡ್ರಿ ಅಂತಾರೆ ಈಗ ಎಲ್ಲಿ ಒಣಗಿರೋದನ್ನ ಎಲ್ಲಿಂದ ಹಸಿ ಮಾಡೋದೇ ಹೇಳು.
ನಿಜ ರೀ ಮೇಡಮ್ ಬಾಳ ಪ್ರಾಬ್ಲಮ ರೀ ಮೇಡಮ್ ಇವಾಗ. ಇವಾಗಂತರ್ನು ಬಾಳ ಅಂದ್ರೆ ಬಾಳ ಪ್ರಾಬ್ಲಮ್ ಆಗ್ತಾತೈತ್ರಿ.
ಹ ಹಿಂಗ್ ಇದ್ ಮಾಡ್ಬಿಟ್ಟವ ರಸೀತ್ ಕೌಳಿ ಕೇಳಿದ್ರೆ. ಅವಾಗ ಒಣ್ಗಿರೋದ್ ಬೇಕು ಅಂದ್ರೆ ಈಗ ಒಣ್ಗಿಸಿದೀವಿ ಹಸಿ ಕಳಿಬೇಕು ಅಂತಾರೆ. ಈಗ ಒಣಗಸರೋದು ಅಂತ ಅಂದ್ರೆ ಕೇಳೋರನೆ ಬರ್ತಿಲ್ಲ.
ಹಾ ಇನ್ನೊಂದ್ ಸ್ವಲ್ಪ ದಿನ ಆಗೇನಪಾ ಅಂದ್ರೆ ಕಮ್ಮಿ ರೊಕ್ಕದಲ್ಲಿ ಸೇಲ್ ಆಗ್ತಾವ್ರಿ.
ಹೌದು ಈಗಾಗಗ್ಲ್ರಡ್ ಈಗ ನಾವು ಕವಳಿ ರಾಶಿ ಮಾಡಿಸಸತಾಗಿದ ರೇಟಿಗೂನು ಇವಾಗಿನ ರೇಟಿಗೂನು ಕಡಿಮೆ ಆಗಿದೆ. ಅವವಾಗಿಕು ದಕೂನು ಇವವಾಗಿಂದಕ್ಕೂ ಸುಮಾರು ಎಪ್ಪತ್ತು. ಎಪ್ಪತ್ತ ಎಂಬತ್ ರೂಪಾಯಿವರೆಗೂ ಕಡಿಮೆ ಆಗಿದೆ
ನಿಜವರ ಮೇದು
ಹ್ಮ ಹಿಂಗಗೆ ಆಗ್ಬಿಟ್ರೆ ಏನ್ ಇದ್ ಮಾಡೋದು ಲಕ್ಷಾಂತ ರೂಪಾಯಿ ಖರ್ಚು ಮಾಡ್ಕೊಂಡಿರ್ತ ವಿ ನೋಡಿದ್ರೆ ಈಗ ಈ ಪಾಡು
ಹಾ ಪಾಪ ನೋಡಿದ್ರಿಲ್ರಿ ಮೇಡಮ್ ಎಲ್ಲರಿಗೂ ರೈತ್ರಿಗಂತ ನು ಎಷ್ಟು ಕೆಲ್ಸ ಮಾಡಿದ್ರರುನು ಅವ್ರಿಗೆ ಪಾಪ ನಷ್ಟನೇ ಆಗ್ತೇ
ಹ ಹಂಗೆ ಆಗ್ತೈತೆ ಏನೋ ಒಂದ್ ಸ್ವಲ್ಪ ಈ ಸತಿ ಬರುತ್ತಮ್ಮ ಪರವಾಗಿಲ್ಲ ಖರ್ಚೆಲ್ಲ ಕಳ್ದ ಏನಾರೂ ಸ್ವಲ್ಪ ಹೊಳಿಯುತ್ತೆ ಅಂದ್ರೆ ಈ ಪಾ ಹಿಂಗ ಹಿಂಗ ಆಗ್ತ ಆರ್ತಾ ಇದೆ
ನಿಜರಿೀ ಮೇಡಮೀ
ನಿರ್ಮಂಗಿಲ್ಲ
ಹ್ಮ
ಸರಿ ಆಯ್ತು ಇರ್ ಒಂದ್ ನಿಮಿಷ ಮಾಡ್ತೀನಂತೆ ಯಾರು ಬಂದಿದಿದ್ದಾರೆ ನೋಡ್ತೀನಿ
ಹಾ ಸರಿ ಮೇಡಮ್ ಆಯ್ತುೇ
ಹಾ